ಹಲೋ ಏನ್ ಮಾಡ್ತಿರ?
ಏನ್ ಇಲ್ಲ, ನೀವೇನು ಮಾಡುತ್ತಿದ್ದೀರಾ?
ನಾವು ಏನಿಲ್ಲ.
ಊಟ?
ಊಟ ಆಯ್ತು, ನಿಮ್ದು?
ನಮ್ದು ಆಯ್ತು.
ಏನ್ ಮಾಡಿದ್ರಿ?
ಮಸಾಲೆ ರೈಸು
ಹ್ಮ್
ಮೊಸರು ಬಜ್ಜಿ
ನೀಟಾಗಿ ಮಾತಾಡಿ ಕೆಲಿಸ್ತಿಲ್ಲ.
ಹಲೋ
ಹಾ ಏನ್ ಮಾಡಿದ್ರಿ?
ಮೊಸರು ಬಜ್ಜಿ, ಮೊಸರು ಬಜ್ಜಿ ಗೊತ್ತಾ?
ಹ ಹಾ ಗೊತ್ತು.
ಹ್ಮ
ಅದ್ರ ಜೊತೆ ಅದು ಒಂದೇನ?
ಹೇಳಿದೆನಲ್ಲ ಮಸಾಲೆ ರೈಸ್ ಅಂತ.
ಮಸಾಲ ರೈಸ್.
ಹದ ಹಾ
ಇವಾಗ ಒಂದ್ ದಿನ ಇಂಟರ್ನೆಟ್ ಎಲ್ದಿರ ನಿಮ್ಗ್ ಇರಕ್ ಆಗತ್ತಾ?
ಇಲ್ಲ ಇಲ್ಲ ಇಲ್ಲ.
ಯಾಕೆ ಇರಕ್ ಆಗಲ್ಲ?
ನಮ್ ಜೀವನ ನಡಿಸೋದೆ ಇಂಟರ್ನೆಂಟ್.
ಇವಾಗ ಬೆಳಿಗ್ಗೆ ಎದ್ದ ಕ್ಷಣದಿಂದ ರಾತ್ರಿ ಮಲ್ಗೋವರೆಗುನು ಇಂಟರ್ನೆಟ್ ಬೇಕೆಬೇಕು.
ಹಾ
ಹಾ ಅದಲ್ದಿರಾ ಏನೇನ್ ಪರಿಣಾಮಗಳ ಆಾಗುತ್ತ ಎಲ್ಲ ಗೊತ್ತಾ?
ಇಲ್ಲ ಇಲ್ಲ ಅಂತದ್ದ ಏನ್ ದೊಡ್ ಸಾಹಸ ಏನ್ ಮಾಡಿಲ್ಲ.
ಇವಾಗ ಇಂಟರ್ನೆಟ್ ಇರ್ಲಿಲ್ಲ ಅಂದ್ರೆ ಇವಾಗ ನೀವು ಪಿ ಐ ಗೂಗಲ್ ಗೂಗಲ್ ಪೇ ಅದ ಏನು ಯೂಸ್ ಮಾಡಕ್ಕ ಆಗಲ್ಲ
ಏನ ಆಗಲ್ಲ ನೀವು ಮಾಡ್ತ ತಿರಾ ಡಾಟಾ ಇಲ್ದೆ ಯು ಪಿ ಐ ಯೂಸ್
ಹಾ.
ಡೇಟಾ ಇಲ್ದ ಯು ಪಿ ಐ ಯೂಸ್ ಮಾಡ್ತೀರಾ
ಹ್ಮ ಮತ್ತೆ ಡೇಟಾ ಇಂದನೇ ಯು ಪಿ ಐ ಯೂಸ್ ಯು ಪಿ ಐ ಯೂಸ್ ಮಾಡ ತರಲ್ಲ
ಡೇಟಾ ಇಲ್ದೆೇ ಮಾಡ್ತೀರಾ
ಡಾಟಾ ಇದ್ರೇನೆ ಮಾಡಕ್ ಆಗೋದು ಅದ್ರಲಿಂದ ಪರಿಣಾಮ ಆಗತ್ತೆ ಅಂತ ಹೇಳ್ತಿರೋದು.
ಹ್ಮ್ ಹ್ಮ್
ಇವಾಗ ಎಷ್ಟೋ ಜನ ವರ್ಕ್ ಫ್ರಮ್ ಹೋಮ್ ಎಲ್ಲ ಮಾಡ್ತಿದ್ದಾರೆ ಕೆಲ್ಸ ಮಾಡ್ತಾರೆ ಮನೆಯಿಂದಾನೇ
ಹ್ಮ್
ಹ ಅದೆಲ್ಲ್ಮ ಅದಕ್ಕೆಲ್ಲ ಪರಿಣಾಮ ಬೀಳತ್ತಲ್ಲ ಅಂತ ಹೇಳ್ತಿರದು
ಹಂಗ
ಹಾ ಮತ್ ನಿಮ್ಗೇಏನ್ ಪ್ರಾಬ್ಲಮ್ ಆಗಲ್ಲ ಇದರ್ಲಿಂದ
ನಮ್ಗ ಏನ್ ಪ್ರಾಬ್ಲಮ್ ಆಗುತ್ತೆ
ಹಾ
ನಮಗೇನ ಪ್ರಾಬ್ಲಮ್ ಆಗುತ್ತೆ ರಿಚಾರ್ಜ್ ಮಾಡಸೋದೇ ಒಂದು
ಇವಾಗ ಒಂದ್ ದಿನ ಇಂಟರ್ನೆಟ್ ಇರ್ಲಿಲ್ಲ ಅಂದ್ರೆ
ಹಾ ಈ ಈ ಮಳೆ ಆಯ್ತಾ ಆರ
ಅದೇ ಇವಾಗ
ಫೋನ್ ವರ್ಕ್ ಮಾಡಕ್ ಇಂಟ್ರೆಸ್ಟ್ ಇರಲ್ಲ
ನಿಮ್ದ ಏನಾದ್ರರು ಅಸೈನ್ಮೆಂಟ್ಸ್ ಇದ್ರೆ ಅದೆಲ್ಲಾ ನೀವು ನೀವ್ ಹಾಗೆ ಮಾಡ್ಕೊಬೋದಾ
ಮತ್ತ ನಾವೇ ಮಾಡ್ಕೋಬೇಕು ಮತ್ತೆ
ಮೊಬೈಲ್ ನೋಡ್ದಿರಾ ಮಾಡ್ತ ಇಂಟರ್ನೆಟ್ ಇಲ್ದಿರಾ
ಮೊಬೈಲ್ ನೋಡೇ ಮಾಡ್ಬೇಕಲ್ಲ ಮತ್ತೆ
ಹ್ಮ್ ಅದೇ ನಾನ್ ಕೇಳ್ತಿರೋದು ನಿಮ್ಗೆ ಏನೇನ್ ಮ ಪರಿಣಾಮಗಳು ಬೀಳತ್ತೆ ನಿಮ್ಮೇಲೆ ಅಂತ ಕೇಳ್ತಿರೋದು.
ಏನೋ ಒಂದು ಬೀಳತ್ತೆ
ಮತ್ತೆ ಇವತ್ತ್ ಕಾಲೇಜ್ಗ್ ಹೋಗಿದ್ರ?
ಹೋಗಿದ್ವೆ
ಕಾಲೇಜ್ಗೆಲ್ಲ ಬಸ್ಸಲ್ಲಿ ಹೋಗ್ತೀರಾ ನೀವು?
ಬಸ್ ಬಸ್ಸು ಮತ್ತೆ ಬೈಕ್ ಇಲ್ವಲ್ಲ.
ಹಾ ಹಾ ಬಸ್ಸ ಅಲ್ಲಿ ಏನೇನ್ ನಿಮ್ ತೊಂದ್ರೆ ಆಗಲ್ವಾ ಬಸ್ಸಲ್ಲಿ.
ಯಾಕ್ ತೊಂದ್ರೆ ಆಗುತ್ತೆ.
ಇವಾಗ ಕೂಡ ನಿಂದ್ರಕ್ಕೂ ಜಾಗ ಇರಲ್ಲ ಒಂದೊಂದ್ ಟೈಮ್ ಅಲ್ಲಿ
ಅಂತ ಬಸ್ಸಿಗ್ ಹತ್ಕೊಳ್ಳೋದೇ ಇಲ್ಲ.
ಅದೇನ ಅನ್ಬವ್ಸಿಲ್ವಾ ನೀವು?
ಇಲ್ಲ ಇಲ್ಲ ಪ್ರೀತ್ ಬಸ್ಗೆ ಅಷ್ಟೇ ಹತೋದು ಹಲೋ
ಹಲೋ
ಪ್ರೀತ್ ಬಸ್ಗೆ ಅಷ್ಟೇ ಹತ್ತದು
ಫ್ರೀದ್ ಬಸ್ಗತ್ ಹಾ ಹಾ ಆ ತರಫೀ ಹಾ ಹಾ ಗೊತ್ತಾಯ್ತು ಹ ಮತ್ತೆ ಇವಾಗ ನಿಮ ದಿನಾಲೂ ಅಂದ್ರೆ ಜಾಗ ಸಿಗತ್ತಾ ನಿಮ್ಗೆ
ಹಾಂ ಬೆಜ್ಜಾನ್ ಬಸ್ ಇರುತ್ತೆ
ಓ ಹಂಗೆ ಮತ್ತೆ ಟ್ರಾಫಿಕ್ ಅದೆಲ್ಲ
ಟ್ರಾಫಿಕ್ ಇರುತ್ತೆ
ಹ್ಮ್ ಟ್ರಾಫಿಕ್ ಇಂದ ನೀವು ಲೇಟ್ ಆಗ.. ನಾವು ಫ್ರೈಡ್ ರೈಸ್
ಓ ನಿಮ್ಗ್ ಉಪ್ಪಿನ್ ಕಾಯಿ ಮಾಡಕ್ ಬರತ್ತಾ
ಹ್ಮ್ ಬರುತ್ತೆ
ಯಾವ ರೀತಿ ಅಂದ್ರೆ ಯಾವು ರೀತಿ ಮಾಡ್ತಾರೆ
ಅಂದ್ರೆ ಉಪ್ಪಿನ ಕಾಯಿಯಲ್ಲಿ ಎಷ್ಟೋ ತರಗಳಿವೆ ಅದ್ರಲ್ಲಿ ಯಾವುದು ಅಂತ ಹೇಳಿದ್ರೆ ಹೇಳ್ಬೋದು
ಮ್ಯಾಂಗೋ ಪಿಕಲ್
ಹ ಮ್ಯಾಂಗೋ ಅದೇ ಮಾವಿನ ಹಣ್ಣಿಂದ ಅಂದ್ರೆ ಅದು ಸೀಸನ್ ಮೇಲೆ ಮಾಡ್ಬೋದು
ಹಾ ಅಂದ್ರೆ ಅದ್ರ ಸೀಸನ್ ಯಾವರುತ್ತ ಅದ್ರ ಸೀಸನ್ ಯಾವಾಗಿರುತ್ತೆ
ಬೇಸಿಗೆಕಾಲ್ದಲ್ಲಿ ಇರುತ್ತಲ್ಲಾ
ಹ ಹಾ ಮತ್ತತ್ ಇವಾಗ ಇದನ್ನು ಬೇಸಿಗೆ ಕಾಲನೆ ಅಲ್ಲಾ
ಅದೇ ಹೇಳ್ತಿರೋದು ಸ ಅಂದ್ರೆ ಅದ್ರ ಕಾಲ ಇದ್ದಾಗ ಮಾಡ್ಬೋದು ಅ..
ಅದೇ ಹೆಂಗ್ ಮಾಡೋದು
ಅದು ಮಾವಿನಕಾಯಿ ತರಬೇಕು
ಹಾ
ಮಾವಿನಕಾಯಿ ತಂದ ಮೇಲೆ ಆ
ಎಲ್ಲಿಂದ ಬರುರ್ಬೇಕು
ಮತ್ ನಿಮ್ದು ತೋಟದಲ್ಲಿ ಇದ್ರೆ ತೋಟದಲ್ಲಿ ಇಲ್ಲಾ ಅಂದ್ರೆ ಅಂಗಡಿಯಿಂದ ತರ್ಬೇಕು
ಹಾ
ಹ್ಮ್ ಅದು ಹಣ್ಣಾಗಿ ಇರೋದಲ್ಲಾ ಕಾಯಿ ಇರೋದು ತರರ್ಬೇಕು
ಹಾ
ಆಮೇಲೆ ತಂದ್ಮೇಲೆ ತೊಳೆದು ಅದ ಕಟ್ ಮಾಡ್ಬೇಕು ಹ್ಮ್ ಅದು ನಿಮ್ಗೆ ಯಾವ.. ಅ ಇದು ಯಾವ್ ತರದಲ್ಲಿ ಬೇಕೋ ಆ ತರದಲ್ಲಿ ಕಟ್ ಮಾಡ್ಕೋಬಹುದು ಆಮೇಲೆ ಕಟ್ ಮಾಡ್ಕೊಂಡು ಇವಾಗ..
ಕರಣೆ ಹಾಕೋದು ಅದ ಎಲ್ಲ ಹೇಗೆ
ಅದೇ ಹೇಳ್ತಿದೀನಿ ಇವಾಗ ಕಟ್ ಮಾಡಿ ಅದನ್ನ ಸ್ವಲ್ಪ ಒಣಗ್ಸ್ಬೇಕು ಅಂದ್ರೆ ಒಣಗ್ಸೋದಂದ್ರೆ ಬಿಸಿಲೀಗಲ್ಲ ಇವಾಗೊಂದು.. ಕಾಟನ್ ಬಟ್ಟೇೆಯಲ್ಲಿ ಫ್ಯಾನ್ ಗಾಳಿಗೆ ಇಡ್ಬೇಕು ಸ್ವಲ್ಪ ಹೊತ್ತ
ಹಾ ಹಾ
ಹ ಅಡಿತ್ಮೇಲೆ ಇವಾಗ ಮಸಾಲೆ ರೆಡಿ ಮಾಡ್ಕೊಬೇಕು ಸಾಸಿವೆ ಮತ್ತೆ ಇನ್ನೊಂದ ಯಾವ್ದೋ ಸಾಸಿವೆನ ಹುರುಡ್ಬಿಟ್ಟು ಮಿಕ್ಸಿ ಹಾಕೋಬೇಕು ಪುಡಿ ಮಾಡ್ಕೋಬೇಕು ಅದು ಪುಡಿ ಮಾಡ್ಕೊಂಡ್ಮೇಲೆ ಇದು ಇವಾಗ ಏನ ಒಣ್ಗಾಕ ಇರ್ತಿರ್ತಾನೆ ಅದೆಲ್ಲಾ ಅದೇನ್ ಅದನ್ನ ಅ ಪುಡಿ ಮಿಕ್ಸ್ ಮಾಡಿ ಇವಾಗ ಖಾರ ಹಾಕ್ಬೇಕು ಮೆಣ್ಸಿನ್ಕಾಯಿ ಖಾರ ಏನಂತೀರ ನೀ ಖಾರದ ಪುಡಿ ಖಾರದ ಪುಡಿ ಉಪ್ಪು ಕೇಳ ಖಾರದ ಪುಡಿ ಉಪ್ಪು ಹಿಂಗ ಹಿಂಗ ಆಗ್ತಾರೆ ಹಿಂಗ ಹಾಕ್ತಾರೆ ಆಮೇಲೆ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಇವಾಗ. ಗ್ಲಾಸ್ ಇಂದು ಡಬ್ಬಿಲ್ ಹಾಕ್ಬೇಕು ಯಾಕ ಅಂದ್ರೆ ಅದು ಗ್ಲಾಸ್ ಡಬ್ಬಿಗಿಂದ ಎ ಹ್ಮ್ ಇವಾಗ ಗಾಳಿ ಅದೆಲ್ಲ ಒಳಗಡೆ ಹೋಗಲ್ಲ ಮತ್ತೆ ನೀರ ನೀಹ ದೇ ಇರೋ ಪ್ಲೇಸ್ಲ್ಲಿ ಇರಬೇಕು
ಬ ಹ ಮತ್ತೆ ಏನೇನ್ಐ ಹತರಾಡಿಿಯ
ನಾ ನಮ ನಮ್ಗೆ ಎಲ್ಲಾನೂ ಬರುತ್ತೆ.
ಹ ಹಾ
ಹಂಗೆ ಉಪ್ಪಿನಕಾಯಿಗಳು ಎಲ್ಲ ನೋಡಿ ಕಲ್ತಿರೋದು ನಾನೇನು ಹಾಕಿಲ್ಲ ಏನು
ಹಾ.
ಬಟ್ ಹೇಳ್ಬೋದು ಕೇಳಿದ್ರೆ
ಮತ್ತ ನಿ ಮದುವೆ ಯಾವಾಗ ಮತ್ತ
ಹ್ಮ್ ಮದ್ವೆ ಎಲ್ಲಾ ಇವಾಗಿಲ್ಲ ಓದ್ಬೇಕು ಇವಾಗ ಓದ್ತಿದ್ವಿ ಅಷ್ಟೇ
ಇನ್ನು ಎಷ್ಟ್ಟರ್ಷ
ಇನ್ನು ಒಂದು ವರ್ಷ ಅಂದ್ರೆ ಓದೋದು ಒಂದು ವರ್ಷ ಆಯ್ತು ತೇನು.
ಒಂದ್ ವರ್ಷ ಆದ್ಮೇಲೆ.
ಕೆಲಸ ಮಾಡ್ಬೇಕು ಇವಾಗ ಓದಿದಕ್ಕೂ ಒಂದ್ ಸ್ವಲ್ಪ ಕೆಲ್ಸ ಮಾಡ್ಬೇಕಲ್ಲ.
ಹಾ ಕೆಲ್ಸ ಮಾಡಿ ಮುಂದೆ.
ಕೆಲ್ಸ ಮಾಡಿ ಒಂದ ಮಟ್ಟಗ್ ಬಂದ್ಮೇಲೆ ಆಮೇಲೆ ಎಲ್ಲಾ ನೋಡ್ಕೋಬೇಕು.
ಹ್ಮ್.
ಇವಾಗ ಇಷ್ಟ ವರ್ಷ ಓದ್ಸಿರ್ತಾರೆ ಅವ್ರಗ ಏನಾದ್ರು ಸ್ವಲ್ಪ ಕೊಡ್ಬೇಕೇಕ್ತಾನೆ ನಾವ್.
ಹ್ಮ್ ಹ್ಮ್.
ಅದಕ್ಕೆ ಕೆಲ್ಸ ಮಾಡೋದು.
ಹಾ.
ಹ್ಮ್ ಯಾವ್ದ ಒಂದ್ ಕೆಲ್ಸ ಸಿಕ್ಕ್ರೆ ಹೋಗಿ ಎಷ್ಟೇ ಎಷ್ಟೇ ದುಡ್ಡು. ಇರ್ಲಕ್ಕ ಹೋಗ್ಬೇಕು.
ಕ
ಹಾ.
ಹ ಹಾ.
ಮತ್ತೆ ನೀವು.
ನಮ್ದು ಏನೋ ಮಾಡ್ಬೇಕಂತಿದ್ದೀವಿ
ಹ್ಮ್ ಹ್ಮ್
ಹಿಂದಿನೇ ಎಷ್ಟು ವರ್ಷ ಇರೋದು
ನಮ್ದ ಇನ್ನು ಎರಡು ಮೂರ್ ವರ್ಷ
ಮೂರು ವರ್ಷ
ಹ ಮೂರ್ ವರ್ಷ ಆದ್ಮೇಲೆ ಗೌರ್ಮೆಂಟ್ ಮಾಡ್ಕೊಬೇಕಂದ್ರೆ ಗೌರ್ಮೆಂಟ್ ಎಕ್ಸಾಮ್ ಬರಿಬೇಕು
ಹಾ ಅದಕ್ಕೆಲ್ಲಾ ಇವಾಗ ಓದ್ತಿದೀರ ಅದಕ್ಕೆ
ಹ್ಮ್ ಓದ್ತಿದ್ದೀವಿ ಆದ್ರೆ ಓದಕ ಆಗ್ತಿಲ್ಲ
ಹ್ಮ್ ಹ್ಮ್
ಓದಕ್ಕ ಆಗ್ತಿಲ್ಲ ಅಂದ್ರೆ ಓದ್ಬೇಕಲ್ಲ
ಹ್ಮ್ ಓದಲೇಬೇಕ ಇಿವಾಗ
ಹ್ಮ್ ಹ್ಮ್
ಇದೆಯಾ ಗೌರ್ಮೆಂಟ್ ಎಕ್ಸಾಮ್ ಎಲ್ಲ ಬರೀಬೇಕು ಅಂತ
ಹ್ಮ್ ಯಾಕಂದ್ರೆ ಪ್ರೈವೇಟ್ ಅಲ್ಲಿ ಪೇಮೆಂಟ್ ಇರಲ್ಲ ಜಾಸ್ತಿ
ಹಾ ಹಾ
ಗೌರ್ಮೆಂಟ್ ಅಲ್ಲೇ ಜಾಸ್ತಿ ಇರೋದು
ಹ್ಮ ಅ
ಹ್ಮ್್ಮ
ಇದ್ರ ಜೊತೆಗೆ ಓದಿದ್ರೆ ಮೂರ್ ವರ್ಷದ ಜೊತೆಗೆ ನಿಮ್ಗೆ ಕೆಲ್ಸ ನಗುತ್ತಲ್ಲ ಇವಾಗ
ಕೆಲ್ಸ ಆಗುತ್ತೆ ಬಟ್ ಇವಾಗ ಎಲ್ಲಿ ಅಷ್ಟು ಕರ್ಕೊಳೋದಿಲ್ಲ ನಾವ್ ಮಾಡೋ ಕೋರ್ಸ್ಗೆ ನಾವ್ ಹೋಗೋ ಕೆಲ್ಸಗೆ ಇನ್ನು ನಿನ್ ಹಾಗಗೆ ಇವಾಗ ಇನ್ನು ಸೆಕೆಂಡ್ ಇಯರ್ ಅಪ್ಪಾ ಥರ್ಡ್ ಇಯರ್ ಇಂದ ಇಲ್ಲ ಫೋರ್ತ್ ಇಯರ್ ಇಂದ ಬಾ ಅಂತ ಹೇಳಿದಾರ
ನಂಗಗೆ ಹೇಳ್ತಿಲ್ಲ ಇವಾಗ ಇವಾಗಿಂದಾನೇ ಓದ್ಕೊಂಡ್ ಹೋದ್ರೆ ಅಲ್ ಅಲ್ಲಿ ನಿಮ್ ಕಂಪ್ಲೀಟ್ ಆಗೋವರ್ಗುನು ಗೌರ್ಮೆಂಟ್ ಎಕ್ಸಾಮ್ ಎಲ್ಲ ಬರಿಬೋದಲ್ಲ ಅಂತ ಹೇಳ್ತ
ಇವಾಗಲೇ ಗೌರ್ಮೆಂಟ್ ಓದ್ತಾ ಓದೋದಂತ
ಹಾ ಹ್ಮ್ ನಿಮ್ ಜೊತೆ ಇವಾಗ ಡಿಗ್ರಿ ಜೊತೆ ತೆಗೆ ಓದ್ಬೇಕು ಅಂತ ಹೇಳ್
ಅಂದ್ರೆ ಅದು ಫಸ್ಟ್ ಇರಿಂದ ಪೋರ್ತವ್ರಗ ಎಲ್ಲ ಸೇರಿ ಸ್ವಲ್ಪ ಗೌರ್ಮೆಂಟ್ ಎಕ್ಸಾಮ್ ಇರತ್ತಲ್ಲ
ಓ ಹಂಗ
ಇವಾಗೆ ಎಲ್ಲ ಓದಕ್ ಆಗಲ್ಲ ಫೋರ್ತ್ ಇಯರ್ದು ನಾವವು ಇವಾಗ ಇನ್ನುೂ ಸೆಕೆಂಡ್ ಇಯರ್
ಹಾ ಹಾ ನಾನೇ ಅನ್ಕೊಂಡೆ ನಿಮ್ ಡಿಗ್ರಿ ಬಿಟ್ಟು ಬೇರೆದು ಅಂತ ಅನ್ಕೊಂಡೆ
ಇಲ್ಲ ಫಸ್ಟ್ ಇಯರ್ ಇಂದ ಫೋರ್ತ್ ಇಯರ್ ವರ್ಗು ಏನಿರುತ್ತೋ ಅದೆಲ್ಲಾ ಸಬ್ಜೆಕ್ಟ್ ಆ ಗೌರ್ಮೆಂಟ್ ಎಕ್ಸಾಮ್ ಅಲ್ಲಿರುತ್ತೆ.
ಆ ಹಾ
ಇದು ಎಲ್ಲಾ ನಾಲ್ಕು ವರ್ಷ ಮುಗ್ಸಿದ್ ಆದ್ಮೇಲೆ ಮ ಮತ್ತೆ ಆರು ತಿಂಗಳ್ ಎಲ್ಲಾದ್ರೂ ಕೋಚಿಂಗ್ ಹೋಗಿ
ಹ್ಮ್
ಎಲ್ಲಾ ಕೆಲ್ಸ ಕಲಿಬೇಕು ಆ ಇನ್ ಇಂಟರ್ನ್ಶಿಪ್ ಅದೆಲ್ಲ ಹೋಗಿ ಕೆಲ್ಸ ಕಲಿತು ಎಲ್ಲ ಆದ್ರೂ ಎಕ್ಸಾಮ್ ಪಾಸ್ ಆದ್ರೆ ಗೌರ್ಮೆಂಟ್ ಅಲ್ಲೆ ಸೆಲೆಕ್ಷನ್ ಆಗೋದು.
ಹ್ಮ್ ಇಷ್ಟೆಲ್ಲಾ ಮಾಡ್ಬೇಕಾ
ಹಾ ಹ.
ಹ್ಮ್ ಹ್ಮ್. ಇವಾಗೆಲ್ಲ ಕಲಿತಿದ್ದೀರಾ ನೀವು. ಹಾ ಹಾ.